ಹೆಂಗಿದಿರನ್ನ.
ಯಾರು.
ಅದೇ ನಿಮ್ಮ ತಮ್ಮನ ಫ್ರೆಂಡ್ ಅಣ್ಣ ಒಂದೇ ಕಾಲೇಜಿಗೆ ಓದ್ತಿದ್ವಲ್ಲ. ಹಾ ನಾನು ನಿಮ್ ತಮ್ಮ ಒಂದೇ ಕಾಲೇಜಾಗ. ಮನೆ ತಕಾ ಎಲ್ಲ ಬರ್ತಿದ್ನಲ್ಲ ನಾ ಬೇಕ್ ತಗೊಂಡು ಯಮಹಾ.
ಹಾ ನೀನ್ ಅವ ಜಗಳ ಮಾಡಿ ಎಲ್ಲ ಪಾಪ ಅವನ್ ಇದು ಮಾಡಿ
ಕಟ್ಟು ಹ್ಮ್ ಹ. ನಾನು ಪರ ಕೆಲ ಬೈತೆನೆ ಹ.
ನನ್ ನಾನ ಏನ್ ಅಂದಿನೀ ಬರೆ ಜಗಳ ಮಾಡಿನ ಅಂದನ್ ಮರ ನಾನ ಎಂತ ಮಾಡಿಲ್ಲ.
ಅಣ್ಣ ಇದು ಈಗ ಯಾವ ಕಾಲೇಜ ಅಣ್ಣ. ಹಾ ಅಣ್ಣ.
ನಮ್ದು ನಮ್ದ ಕಾಲೇಜ್ ಮುಯತ ನಾವು ಬೆಂಗ್ಳೂರ ಜಾಬ್ ಮಾಡ್ತಿದ್ದ ಅವನೇ ಓದನ್ ಅಂದ್ರೆ.
ಹ್ಮ್ ಅದೇ ಈಗ ಅದೇ ನೀವು ಸುಮಾರು ದಿವಸ ಆಯ್ತಲ್ಲ ಬರ್ಲಿಲ್ಲಲ್ಲಾ. ಈ ಕಡ ಮನೆ ತಗ ನಾನ್ ಡೀಟೇಲ್ಸ್ ಕೆಳನ ಅಂತಿದ್ದೆ ನಾನ ಈಗ ನಂದ ಈಗ ಸೆಕೆಂಡ್ ಇಯರ್ ಮುಗೀತ್ತಲ್ಲಾ. ಈಗ ಅದೇ ಇಂಜಿನಿಯರಿಂಗ್ ಈ ಮಾಡೋಣ ಅಂತ ಇದೆ ಮನೇಲ್ಲ ಒಳ್ಳೆ ಪರ್ಸೆಂಟೇಜ್ ಬಂದಿತ್ತು ಒಂದು ಏಟಿ ಸೆವೆನ್ ಬಂದಿತ್ತಾ ಸೀಟ್ ಎಲ್ಲ ಬಂದಿದೆ ರಂಕ್ ಒಂದು ನೈಂಟಿ ೌಸ್ ಇದೆ ಸಿಟಿ ರಂ ಅದೇ ಈಗ ಯಾವ್ದರ ಕಾಲೇಜ್ ಇತ್ತ ನಿಮಗೆ ಗೊತ್ತಿರೋದು ಅಲ್ಲಿ ಅಡ್ಮಿಷನ್ ಸಿಕ್ತಿತ್ತ ಅಂತ ಕೇಳೋಣ ಅಂತ ಮಾಡ ಇಷ್ಟ ಇದಕ್ಕೆ ಪರ್ಸೆಂಟೇಜ್ ಇದಕ್ಕೆ
ನೀವು ಸಿಟಿ ಯಾವ ಎಕ್ಸಾಮ್ ಹೋದಿಲ್ಲ
ಸಿಟಿ ಎಕ್ಸಾಮ್ ಮುಗೀಿತಣ ನೈಂಟಿ ತೌಸಂಡ್ ಬಂದಿದೆ ರಂಕ್
ಹಾ ನೈಂಟಿ ತೌಸಂಡಾ ಕಡಿಮೆ ಬಂದದಟಾ ಕಡಿಮೆ
ಟಾಪ್ ಕಾಲೇಜ್ ಎಲ್ಲ ಏನ್ ಬೇಡಣ ನಂಗ ಒಂದ ಡಿಗ್ರಿ ಸಿಕ್ತ ಸಾ ನನ ಇಲ್ಲಿ ಫ್ಯಾಮಿಲಿ ಬಿಸ್ನೆಸ್ ಇದೆಯಲ್ಲ ನಾ ಅದೇ ಮಾಡ್ ಮಾಡ್ಕೊಂತೀನಿ ಆದ್ರೆ ಗೊತ್ತಲ್ಲ ನಿಮಗ್ ಬೇರೆ ದೇಶಕ್ಕೆಲ್ಲ ಇದೆಲ್ಲ ಮಾಡ್ ಕೊನಂಗೆ ನಮಗೆ ಡಿಗ್ರಿ ಬೇಕಾಗತ್ತಲ್ಲ
ಹ್ಮ್
ಅದಕ್ಕೋಸ್ಕರ ನಮ್ದು ಫ್ಯಾಮಿಲಿ ಫ್ಯಾಮಿಲಿ ಬಿಸಿನೆಸ್ ಇದೆಯಲ್ಲ ನಮ್ದು ಪೆಟ್ರೋಲ್ ಎಲ್ಲ ನಮ್ ಬಂಕ್ ಎಲ್ಲ ಇದೆಯಲ್ಲ ನಾ ಅದೇ ನೋಡ್ಕೊಂತೀನಿ
ಹ್ಮ್
ಅದೇ ಅದಕ್ಕ ಒಂಚೂರು ಅದೇ ಕೆ ಒಂ ಡಿಗ್ರಿ ಅದು ಬೇಕಾಗತ್ತೆ ಅಂತ ಹೇಳಿದ ಒಬ್ರು ಇಂಟರ್ನ್ಯಾಷನಲ್ ಅದು ಇದು ಮಾಡ್ಕೋದ್ರೆ ನಾವ ಏನಾರೆ ಮತ್ ನಾವ್ ಒಂದು ಮಾಲ್ ತಗಿಯಣ ಅಂತಿದೀವಿ ಓಪನ್ ಮಾಡೋಣ ಅಂತಿದೀ ಅಂದಿಕ್ ಒಂದು ಡಿಗ್ರಿ ಇದ್ರೆ ಒಳ್ಳದಾಗ ಕಣ ಅಂತ ಹೇಳ್ತವಿ ಹೇಳ್ತಿದ್ರು ನಮ್ ಫ್ಯಾಮಿಲಿಯಲ್ಲಿ.
ಹ್ಮ್
ಓ ಅದಿಕ್ಕೆ ಒಂಚೂರು ಡಿಗ್ರಿ ತಗೋಣ ಯಾವ್ದ್ರ ಅಂತ ಹೇಳಿದೆೆ ನಿಮಗೆ ಇಂಜಿನಿಯರಿಂಗ್ ತಗೋಣ ಅಂತ ಇಂಜಿನಿಯರಿಂಗ್ ಏನ್ ಬ ಟಫ ಏನು
ಏನ್ ಇಂಜಿನಿಯರಿಂಗ
ಹಾ
ಹ ಇನ್ಯಾಗ ಏನಿಲ್ಲ ಅಷ್ಟು ಕಷ್ಟ ಮಾಮೂಲಿ ಓದುವುದು ಹಂಗೇನಿಲ್ಲ ಮಾಮೂಲ ಏನಂದ್ರ ಡಿಗ್ರಿ ಲೈಫ್ ಎಂಜಾಯ್ ಮಾಡಬೇಕು ಎಂಜಾಯ್ ಮಾಡ ನಮ್ ಕಾಲೇ ನಮ್ ಕಾಲೇಜ್ ನಾನ್ ಹೋಿದ್ ಕಾಲೇಜ್ ಆದ್ರೆ
ಹ್ಮ್
ಅದೇ ಬೇರೆ ಕಾಲೇಜ್ ಅಂದ ಸ್ವಲ್ಪ ಟಾಪ್ ಕಾಲೇಜ್ ಅಂದ್ರ ಸ್ಕ್ರಿಪ್ಟ್ ಇರ್ತಾರ
ನನಗೇನಿಲ್ಲ ಡಿಗ್ರಿ ಬೇಕಷ್ಟ ನನಗೇನ ಅವ್ರೇನ ಜಾಬೇ ಕೊಡ್ಸ್ಬೇಕು ಅಲ್ಲಿವರ್ಗೂ ಬು ಅಂತ ಏನಿಲ್ಲ ನಮ್ಮ್ ಫ್ಯಾಮಿಲಿ ಬಿಸ್ನೆಸ್ ಇದೆ ಜಾಬ್ ಸಿಕ್ಕಿಲ್ಲ ಅಂದ್ರೆ ನಾದ್ಮ ಮಾಡ್ಕೊತೀನಿ
ಅದೇ ನೀನ್ ಎಂಜಾಯ್ ಮಾಡಕ್ಂತಯಲ್ಲ ಡಿಗ್ರಿ ಲೈಫು
ಎಂಜಾಯ್ ಮಾಡ್ಬೇಕು ಹಂಗೆ ಒಂದಚೂಸ್ ಕೋರ್ ಚೆನ್ನಾಗಿತ್ತು ಅಂದ್ರೆ ನನ್ ಜಾಬ್ ಸಿಕ್ತೆ ಒಂದ ಎರ ವರ್ಷ ಎಕ್ಸ್ಪೀರಿಯನ್ಸ್ ಈ ಮೇಲೆ ಈ ಏನು ಬಿಸ್ನೆಸ್ ಅಡ್ಡಲ್ಲ ಅ್ರೆ ಫ್ಯಾಮಿಲಿ ಬಿಸ್ೆಸ್ ಇ ತಮ್ಮನ ಕಾಯಕ್ ನಾನ್ ಹ್ಯಾಂಡ್ಓವರ್ ಮಾಡ್ಕೊಂಡ ನಾನು ಆಮೇ ಜಾಬಿಗೆ ಹೋಗೋದಲ್ಲ ಬೇರೆ ಕಡೆ ಅಡನರಗೆ
ಹ ರಂಗ ಂದ್ರೆ ನಮ್ಮ ಕಾಲೇಜ ಅಡ್ಜಸ್ಟ್ ಮಾಡ ನರಿಜನ್ ಕಾಲೇಜ್ ಅಂತ ಬೆಂಗ್ಗಳೂರು ಹ ಜ ಕಾಲಜ ಆರಿಜನ್ ಆರಿಜನ್ ಕಾಲೇಜ್ ಅಂತ
ಹಾ ಅಲ್ಲಿ ಹೆಂಗಿದೆ ಬ್ರೋ ಫೀಸು ಎಲ್ಲ
ಈಜಿನ ಪೀಸು ಇಂಜಿನಿಯರ್ ಆದ್ರೆ ಒಂದು ಇಪ್ಪತ್ತೈದು ಸಾವಿರ ಮ್ಯಾನೇಜ್ಮೆಂಟ್ ಸೀಟಿ
ಹ್ಮ್
ನೀವು ಸೀಟಿ ಮೇಲೆ ಹೋದ್ರೂ ಕೂಡ ಒಂದು ಮೂವತ್ ಅಷ್ಟೇರ ಹೌದು
ಅಲ್ಲಿ ಕಾಲೇಜ್ ಎಲ್ಲಾ ಹೆಂಗೆ ಬ್ರೋ
ಕಾಲೇಜು ಎಲ್ಲಾ ಅ್ಯ ಅಂದ್ರೆ ನೀನು ಕ್ಲಾಸ್ಗ ಹೋಗು ಅಟೆಂಡೆನ್ಸು ಕಂಪಲ್ಸರಿ ಇಲ್ಲ ಏನು ಒಂದ್ ಫೈವ್ ಹಂಡ್ರೆಡ್ ತೌಸಂಡ್ ಫೈನ್ ಹಾಕ್ತಾರೆ ಪೈನ್ ಕಟ್ಟೋ ಕಟ್ಟಿ ಅವರು ಎಕ್ಸಾಂಪಲ್ಸರ ಸ್ಕೋರಿಂಗು ಎಲ್ಲಾ ಅವರ ಮಾಡ್ಸ ಕೊಡ್ತಾರೆ ಲ್ಯಾಬ್ ಎಕ್ಸಾಮ್ ಎಲ್ಲ ಅವರೇ ಮಾಡ್ತಾರೆ ನಿಮ್ದ್ ಏನು ತೊಂದ್ರೆ ಇಲ್ಲ
ಬ್ರೋ ಮತ್ ಅಲ್ಲಿ ಬಿಟಿ ಯು ತಗ್ಾ ಅಥವಾ ಮಂಗಗಳೂ ಹಟೋನಮಸ್ ತೊಗೊಂಡ್ಾ ಬಿಟಿ ಯು ಬೇರಡ ಅಂತ ಸುಮಾರು ಜನ ಬೀಟ್ಯೂಲ್ಲಿ ಬರೀ ಇದಾಗತ್ ಮರ ಅವ್ರು ಕರೆಕ್ಷನ್ ಮಾಡಲ್ಲ ನೆಟ್ಟು ಹೆಂಗ ಹಿಂಗೆ ಅಂತಾರೆ
ವೀಟು ಬೇಡಕ ವೀಟು ಬೇಡ ಇಟ ಅಂದ್ರ ಗೌರ್ಮೆಂಟ್ ಪೇಪರ್ ಬ್ಯಾರತ್ಲ್ಲ ಕರೆಕ್ಷನ್ ಆಗುತ್ತ
ಹ್ಮ್
ಆಟೋಮಸ್ ತಾಂಡ್ರ ಪೇಪರ್ ಕ್ವಶನ್ ಪೇಪರ್ ಅವರೇ ಮಾಡ್ತಾರ ಕರೆಕ್ಷನ್ ಕಾಲೇಜ ಅವರೇ ಮಾಡ್ತಾರೆ
ಹಾ
ಟ ಮಸ್ತ ಅಸ್ ಸುಮ್ಮನೆ ಯಾಕಂದ್ರೆ ಇಟಿ ಅಂದ್ರೆ ಫೇಲ್ ಮಾಡಿದ್ರೆ ಮತ್ತೆ ಒಂದ್ ವರ್ಷ ಆಟೋಮಸ್ ಅಂದ್ರೆ ಅದೇ ಕಾಲೇಜ ಅವರೆಲ್ಲಾ ಪಾಸ್ ಮಾಡಿ ಹಂಗೆ ಕಂಟಿನ್ಯೂ ಮಾಡ್ಬಿಡ್ತಾರ ನಮ್ಮಂಡ
ಹ್ಮ್ ಈಗ ನೀವ್ ಹೇಳಿದ್ರೆ ಅದ್ ವಿಟಿನು ಟೊಮಸ್ ಒಬ್ರ ಅದು
ಆಟ ಮಾಚ್ ಆಟ ಮಾಚ್
ಆಟೋ ಮಾಸಾ ಅದೇನ್ ಬ್ರ ದೊಡ್ಡ ಕಾಲಜ್ ಅಥವಾ ಶನ್ ಕಾಲೇಜ್ ಅದು ಬೆಂಗ್ಳೂರಲ್ಲ
ನೀನ್ಜಾಯ್ ಮ ಮಾಡ ತಂದರಗಣ ಸಣ ಕಾಲೇಜ್ ಅದಕ್ಕೆಡಪಂದಣ
ಹ್ಮ
ದೊಡ್ಡ ಕಾಲೇಜು ನೀನ್ ಎಂಜಾಯ್ ಮಾಡ್ಬೇಕು ಎಾ ಅವ್ರೇ ನೋಡ್ಕೊಂಬಬೇಕಂದ್ರೆ ದಯಾನಂದ್ ಸಾಗರ್ತೆ
ಹ ಅಲ್ಲೆಲ್ಲಾ ಪಾಸ್ ಮಾಡ್ತಾರಬಾ
ಹ್ಮ್ ಎಲ್ಲ ಅವರ ಮಾಚ ಅಂದ್ರೆಲ್ಲ ಎಲ್ಲ ಡ್ಯಾನ್ಸ್ ಪ್ರೋಗ್ರಾಮು ಸ್ಪೋರ್ಟ್ಸ ಅಂದ್ರೆ ಎಲ್ಲಾ ಅಂದ್ರೆ ಫ್ರೀ ಎಲ್ಲಾ ಅಂದ್ರೆ ಗೊತ್ತಲ್ಲ ನಮ್ ಭಾಷೆ ಏನೇನ್ ಬೇಕು ಎಲ್ಲಾ ಮಾತ್ರ ಎಲ್ಲಲತ್ತ ಎಲ್ಲ ಅವರೇ ಮಾಡ್ತಾರೆ
ಹಾ ಆ ತರ ಬ್ರೋ
ಹ್ಮ್ ಪ್ರಜೆನ್ ಚೆನ್ನಾಗಿದೆ ಂದ್ರೆ ಸ್ವಲ್ಪ ಅಷ್ಟ ಇಷ್ಟೆ
ಸುಚಾರ
ಹ ನೋಡ್ಬ ಡಿಸೈಡ್ ಐರಿ ಇನ್ನ ತ್ರೀ ಮಂತ್ಸ್ ಟೈಮ್ ಐತೆ ವಂಡಿ ಚಾಡ್್ಮರ್ತನೋಡು
ಹ್ಮ ನೀವೆ ಎಲ್ಲ ಓದಿದ್ರಾ ನೀವ್ ಆಟೋನೂಮಸ್ ತಗೊಂಡಿದ್ರ ಅಥ್ವಾ ವಿಟಿಯು ತಗಂದಿದ್ರಾ
ನಾವು ವಿಟಿಯೋ ಮಾಡ
ಅದ್ ಹೆಂಗಗೆ ಬ್ರೋ ವೀಟ ಇರುದು ಹೆಂಗಿತ್ ನಿಮಗೆ
ನೀಟ ಹೆಂಗಂದ್ರೆ ಪಾಸ್ ಆದಷ್ಟು ನಾವು ಹಂಡ್ರೆಡ್ ಕಂಡ್ರೆ ಮುಗಸ್ಬಡದ್ರು ಎಲ್ ಮಾಡ್ತಾರ ನೀವು್ ಏನೂ ಬರ್ದಿಲ್ಲ ಅಂದ್ರೆ ಪಾಸ್ ಮಾಡ್ತಾರ ಹಂಗ ಕಾಲೇಜ್ ಅಂಗ್ ಬಿ ಟಿಾಗ
ನಿಮ್ದ ಇತ್ತ ಬರೊಬ್ಬ ಯಾಕೇನಾರ
ಬ್ಯಾಕ್ ಇತ್ತು ಒಂದು ಎರಡು ಮೂರ್ ಇತ್ತು ಬ್ಯಾಕ್ ಕಂಪ್ಲೀಟ್ ಮಾಡೀನಿ
ಕಾಲೇಜ್ ಹಂಗ ನಿಮಗೆ ಇದು ನಿಮ್ ಜಾಬ್ ಏನು ಕಾಲೇಜಿಂದ ಸಿಕ್ಕಿದ ಅಥವಾ ನೀವೇ ಹುಡುಕಿದ್ದ ಜಾಬ್
ಚಾಗ ಇಲ್ಲ ನಾವು ಸೈಡ್ ಇಂಟರ್ನ್ಶಿಪ್ ಮಾಡಿ ಸೈಡ್ ತಂಡಿರ ಆ ಕಾಲೇಜಲ್ಲಿ ಕೊಡಲ್ಲ ಯಾಕಂದ್ರೆ ನಮ್ದು ಅಂದ್ರೆ ಮಾರ್ಕ್ ಮಾರ್ಕ್ ಟೂಷನ್ ಯಾಕಂದ್ರೆ ನಾವ್ ಎಲ್ಲಲ್ಲಿ ನೋಡ್ವಿ ಎಲ್ಲ ಇದ್ರಾ
ಹ್ಮ
ಹ ನಿಮಗೆ ಗೊತ್ತಾ ನೋಡಾಡಾದ್ರೆ ನಾವು ಪ್ಲೇಸ್ಮೆಂಟ್ಳ್ದ ಬಿಡಲ್ಲ ನಮ್ಮನು ಕೆನ್ನು ಓವರಲ್ ಇಂಟರ್ನ್ಶಿಪ್ ತಾಂಡು ಮಾಡಣ
ಹ್ಮ್ ಫೀಸ್ ಎಷ್ಟ ಇತ್ ಬ್ರೋ ನಿಮ್ ಕಾಲೇಜ್ ಗ
ಮಮ ಕಾಲ ಚಲುವ ಪರದಂತ ನಡೆದಿರೋದಂದ ಟೂ ಪಾಯಿಂಟ್ ಟೂ ಲ್ಯಾಕ್ಸ್ ಅಂತ ನೋಡಿ ನಮ ಕಾಲೇಜಗೇನು ಅಷ್ಟ ಅು ವ್ಯಾಲ್ಯೂಬಲ್ ಅಂಗ ವ್ಯಾಲ್ಯೂ ಒಂದ್ಸಲ್ಲ ಅಷ್ಟು ಅಮೌಂಟಿಗೆ ಕಾಲೇಜಿಗೆ
ಹ್ಮ
ಟೂ ಪಾಯಿಂಟ್ ತ್ರೀ ಟೂ ಪಾಯಿಂಟ್ ಫೋರ್ ನನ್ ಟು ಪಾಯಿಂಟ್ ಪ ಸಾವಿರ ಜಾಸ್ತಿ ಸಾವರ ದನಂದ್ ಸಾಗರ್ ಹೋಗಬ್ರಿ ಇಲ್ಲಿ ನಮ್ ಕಾಲಯದೆಲ್ಲ ವೇಸ್ಟ್ ಮಾರ್ಕ್ಸು ಹಾಕಲ್ಲ ಏನೂ ಹಾಕಲ್ಲ ಲೆಕ್ಚರರ್ ಸರಿಗಿಲ್ಲ ಎಂಜಾಯ್ ಮಾಡಕ್ಕೂ ಬಿಡಲ್ಲ ಅದೇ ದಯಾನಂದ್ ಸ ಅಂದ್ರೆ ಎಲ್ಲ ಬಿಡ್ತಾರೆ ಔಟಿಂಗ್ ವಾರಕ ಸ್ಯಾಟರ್ಡೆ ಸಂಡೇ ಔಟಿಂಗ್ ಮಾಡಬಹುದು ಗರ್ಲ್ಸ್ ಹಾಸ್ಟ್ಲ್ ಕೂಡ ಎದುರಿಗ ಇದೆ ಅಲ್ಲಿ ಮ ಮಾತಾಡ್ಬೋದು ಅವರು ಏನು ಅನಲ್ಲ ಇಲ್ಲಿ ಗರ್ಲ್ಸ್ ತ ಮಾತಾಡಿದ್ರ ಏನೋ ಇದ ಮಾಡ್ತೀರ ನಮಂಗ ಮಾಡ್ತಾರೆ ಕಾಗ ನೋಡಿ ಬರ ನೀವ್ ಯಾವ ಕಾಲೇಜ್ ಹೋತ್ರರು ಏನ
ಹ್ಮ ಅದೇ ನಿಮ ತಮ್ಮಂಗಗೆ ಎಲ್ ಸರ್ಸ್ತಿರ ಬ್ರೋ
ಆ ಎಂತಮ್ಮ ಅವ್ನ್ ಗೊತ್ತಿಲ್ಲ ಅವನ ಬಗ್ಗೆ ನಿ ನೀ ಚೆನ್ನಾಗ್ ಗೊತ್ತ ನನ್ಕಿಂತ ನೀ ಯಾಕಂದ್ರೆ ನೀ ನವು ನಿನೇ ಜಾಸ್ತಿ ತಿರಾಗಿ ಅವ್ನ ಜೊತೆಗೆ
ಅವ್ನು ಏನಂತ ಅ ನ ನಮ್ಮ ಅಣ್ಣಂಗ್ ಕಾಲೇಜಿಗೆ ಹ ಸೇರ್ಸ್ತೀನಿ ಅಂತಿದ ಅಂದ ನನ್ನ ಮನೇಲ್ಲ
ನಾನಗೆ ಗೊತ್ತಿಲ್ಲ ನಾನ್ ಜಾಬಲ್ಲಿ ಇದ್ದಲ್ಲ ನನಗೆ ಗೊತ್ತಂಗಲ್ ಅಕ್ಕ ಅವ್ನು ಕೇರ್ ಮಾಡೋದಕ್ ಬಿಟ್ಟುಬಿಟ್ಟು ನಾನಗೆ ಕದ್ರ ನ ಮಾತ ಕೇಳಲ್ಲ ಯಾರು ಮಾತು ಅ ಮನೆ
ಹ್ಮ್ ಮ್ಮ್
ನೋಡು ಏನ್ ಮತ್
ಬ್ರ ಅದು ದ ದಯಾನಂದನ್ ಸಾಗರ್ ಅಲ್ಲೇ ನಾ ಓ ನಮ್ದು ಓನ್ ವೆಹಿಕಲ್ ತಗೊಂಡ ಇಡ್ಕೊಂಬದ ಅಲ್ಲಿ ಎಂತ
ಎಲ್ಲಾ ಮಾಡ್ಬಹುದು ಏನು ತಿನಲ್ಲ ನೀವು ಗಾಡಿ ತಗೊಂಬ ಸಿಕ್ ಟೂ ವೀಲರ್ ತಗೋ ಫೋರ್ ವೀಲರ್ ತಗೋ ಲಾಸ್ಟ್ಗ
ಹಾ ಬ್ರೋ ಇದು ಅಲ್ಲಿ ನಮ್ದು ಇದು ಏನು ಪ್ರಾಬ್ಲಮ್ ಇಲ್ಲಲ್ಲ ಅಲ್ಲಿ ರ್ಯಾಗಿಂಗ್ ಗಿಗಿಂಗ್ ಆಮೇಲೆ ಸೀನಿಯರ್ಸ್ ಇಂದ್ ರಗಳೆ ಗಿಗ್ಲೆ ಏನು ಇಲ್ಲಲ್ಲ ಅಲ್ಲಿ.
ಹ ಹ ನಾಂತಯ್ತಾವ ಆ ಕಾಲೇಜಲ್ಲಿ ಇದೆ ನಟತ ಯಾಕಂದ್ರೆ ಲೂಸ್ ಅಲ್ಲ ಕಾಲೇಜು
ಹ್ಮ್
ಹಂಗ ಮಾಡ್ತಾರೆ ನಮ ಫ್ರೆಂಡ್ ಇದಾನ ನ ನ ನಮ್ ಫ್ರೆಂಡ್ ಮೂರ್ ಜನ ಸೀನಿಯರ್ ಅಲ್ಲೇ ಅವ್ನು ಅವದೇ ಕಾಲೇಜ್ ಓದಿ ಅದೇ ಕಾಲೇಜಲ್ಲಿ ಕ್ಯಾಂ ಕ್ಯಾಂಟೀನ್ ಮಾಡ್ತದಾನೆ ಕ್ಯಾಂಟೀನ್ ಕೆಲ್ಸ ಅಂದ್ರೆ ಹೊಸ ಕ್ಯಾಂಟೀನ್ ಕೆಫೆ ತರ ಅವ್ನು ಹೇಳ್ತು ಅವ್ನು ನೋಡ್ತಂತಾನ ರ್ಯಂಗ್ಂಗ್ ಮಾಡ್ಲ ಅ ಏನು ಹೋಗದು
ಹಾ
ಆಯ್ತಾ ನೋಡಿ
ಅದೇ ನೋಡ ದಯಾನಂದ ಸರು ಹೋಗ ನೋಡ್ಕೊಂಡ್ ಬರ್ತೀನಿ.
ಹ
ಇಷ್ಟ ಆದ್ರೆ ಅಲ್ಲೇ ಹೋಗಿ ಜಾಯ್ನ್ ಆಗ್ತೀನಿ ನಿಮ ನಿಮ್ ಕಾಲೇಜಲ್ಲಿ ರ್ಯಗಿಂಗ್ ಇತ್ತ ಬ್ರೋ.
ಸ್ವಲ್ಪ
ಹ್ಮ್
ನೋಡಿಪ ಯಾ ಕಾಲೇಜ ಓತರಿ ನೋಡಿ ಮಾತಾಡಿ.
ಹ್ಮ್ ಸರಿ ಬ್ರೋ ಆಯ್ತ ಆಯ್ತು ಊಟ ಬ್ರೋ ನಿಮ್ದ.
ಇನ್ನ ಇಲ್ಲ ಟೈಮ ಇಲ್ಲ ಇನ್ನ ಒ ಆಯತ ಎರಡು ಎರಡುವರೆ ಮಾಡದ್ ನವು
ಸಂಡೆಯಲ್ಲ ಅದಿಕೆ
ಇಲ್ಲ ಇಲ್ಲ ಸಂಡೆ ಅಲ್ಲ ಮನೇೆಯಲಿದ್ದೆ ರೆಷ್ಟು ಹೂ ಇದ್ದ ಇನ್ನ ವೇಕಪ್ ಮಾಡಿ ಪ್ರಷಾಬ್ ಇ ಪ್ರಷಾಬ್ ಪ್ರಶಾಪ್ ಮಾಡಿ